ಪ್ಚ್ ಪ್ಚ್ ಪ್ಚ್ ಸರಿ ಇಲ್ಲೇ. ಹೊಲ ಊರು ಆಚೆ ಒಂದ್ ದೇವಸ್ಥಾ. ಚೆನೈದಲ್ಲಿ ಹೋಕ್ತಾ ಇದ್ವಿ.
ಯಾವ ದೇವಸ್ಥಾನ ಸರ್ ಅದು.
ಬೆಡಾಳಿ ಮಾರೆಮ್ಮ ಅಂತ ಸರ್ ನಮ.
ಹಾ ಗ್ರಾಮ ದೇವತೆ ಸರ್ ಅದು ಏನ್ ಸರ್ ಅದು ದೇವ. ಇಷ್ಟೋತ್ತು ಅಲ್ಲಿ ಏನಕೆ ಸರ್ ಇವಾಗ ಹೋಗತೀರದ ನೀವು.
ಚಾ ಸುಮನ್ನೇ ಮನೇಯಲ್ಲಿ ಫ್ರಿ ಆಗಿದ್ದೆ.
ಹಾ
ಹು ದೇವಸ್ಥಾನ ನೋಡ್ಬೇಕು ಅನಸ್ತು.
ಸರ್ ಹ ಸರ್ ಹಬ್ಬಗಿಬ್ಬ ಏನ ಮಾಡಲ್ವಾ ಸರ್ ನೀವು ದೇವಸ್ಥಾನದ ಹತ್ರ
ದೇವಸ್ಥಾನ ಈಗ ಈಗ ರೀಸೆಂಟ್ ಆಗ ಯಾಾವದು ಮಾಡಿದೆ ಸರ್
ಹಾ ಸರ್. ಈ ಯಾವ್ದು ಮಾಡಿಲ್ವಾ ಸರ್ ಇವಾಗ. ಇವಾಗ ಯಾವ್ದು ಹಬ್ಬ ಮಾಡಿಲ್ವ ಸ್. ಸರ್ ನೀವು.
ಅದ್ರೆ ನಮ್ಮ ಊರಲ್ಲಿ ಡಿಸೆಂಬರ್ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ನಡುತ್ತೆ ಸರ್ ಹಬ್ಬ.
ಏನು ಹಬ್ಬ ಸರ್ ಅದು.
ಅ ಆಲಾರಾಮ್ ಏಂತ ಮಾಡ್ತವಿ ಸರ್.
ಹಾ ಸರ್
ಅದು ಒಂದ್ ನಮ್ಮ ಗ್ರಾಮದ ಇನ್ನೊಂದು ದೇವತೆ ಇದೆ ಸರ್ ದುರ್ಗಾ ಪರಮೇಶ್ವರಿ ಮತ್ತೆ ಶಮಲಿಂಗೇಶ್ವರ ಅಂತ.
ಹಾಂ ಸರ್,
ನಮ್ಮ ಊರಿಂದ ಒಂದು ಅರ್ಧ ಕಿಲೋಮೀಟರ್ ದೂರ.,, ಒಂದು ಬೆಟ್ಟ ಇದೆ ಚಿ ಗು ಡಿ ಸುಮಲಿಂಗೇಶ್ವರ ಕ್ಷೇತ್ರ ಅಂದರೆ ಅಲ್ಲಿೇರ ದೇವರು ಸರ್ ಅದಕ್ಕೆ
ಹಾ,,
ಈ ಹಬ್ಬನೂ ಮಾಡೋದು ಸರ್ ಅದು ಆಲರ್ ಅಂತ ಮಾಡ್ತೀವಿ
ಹಬ್ಬನಾ...
ಒ ಯಾರಾರ ಯಾರ ಎಕ ಯಕ ಅಲೋ ಅಾರ ಭ ಒ ಅಲ್ಲರ್ ಬಿೀ ನವಂಬರ್, ಮತ್ತೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳು ಬಿಡುತ್ತೆ ಸರ್. ಅದು ಎರಡ್ ದಿನ ಹಬ್ಬ ಎರಡ್ ದಿನ ಹಬ್ಬ ಸರ್. ಅದು ನಮ್ಮ ಮೂರನೇ ಕಾರ್ತಿಕ್ ಸೋಮಾರ ಬರ್ತವಲ್ಲ ಸರ್ ಒಂದು ವರ್ಷದಲ್ಲಿ ನಾಲ್ಕುದಿನ. ಸೋಮವಾರ ಇರುತ್ತೆ. ಅಲ್ಲಿ ನಮ್ಮಬ್ಬ ಪ್ರತಿ ವರ್ಷ ಮೂರ, ಜ ಸೋಮವಾರ ಬೆಳುತ್ತೆ ಮೂರನೇ ತಾರತೀಕ್ ಸೋಮಾರ ಬಿಡ್ತೇವೆ. ಬೆಳಿಗ್ಗೆ ಅವತ್ತೊಂದು ಕಾರ್ಯಕ್ರಮ ಏನಂದ್ರ ಸರ್. ಮ ಬೆಳ ಬಂದು ಒಂದು ವಾರ ಅಂತಾನೆ- ದೇವ್ರನ್ನ ಮೆರವಣಿಗೆ ಮಾಡಕ ಒಂದು 'ಕುರ್ಜು' ಅಂತ ರೆಡಿ ಮಾಡ್ತೀವಿ ಸರ್.
ಹರ್ ಹದನೈದು ದಿನ. ಅಕೊಂಡ ಸರ್ ಒಂದ್ ವಾರ ಅನ್ಕೊಂಡ ಸರ್ ಅದನ್ನ.
ಹದಿನೈದು ದಿವ್ಸ ಅಂತಾನೇ ರೆಡಿ ಮಾಡ್ತಾರೆ.
ಹಾ, ಸರ್,,
ಅ್ ಅದೇ ಅಪ್ಪ ಮಾಡೋದು ಹದ್ಿನೈದು ಅಥವಾ ಇಪ್ಪತ್ತ ದಿನ ಅಂತ ನಮ್ಮ ಊರಲ್ಲಿ ಎಲ್ಲ ಕುಲಸ್ತರು ಒಂದ್ ಕಡೆ ಸೇರಿ. ಚರ್ಚೆ ಮಾಡಿ ಹಬ್ಬ ಮಾಡ್ಬೇಕ ಬೇಡ ಅಂತ.
ಹಾ, ಸರ್ ಹ, ಸರ್ ಬೇರೆ ಊರ್ಗ ಏನ ಹಬ್ಬ ಇಲ್ಲ ಸರ್ ಒಂದೇ ಊರ್ಗೆ ಹಬ್ಬ.
ಸರ್ ಇದು ಇದೇವರು ಒಟ್ಟು ನಾಲ್ಕು ಐದುವರೆದ ಹಬ್ಬ ಇದೆ ಸರ್.
ಎಷ್ಟೋಿಗೆ ಸರ್
ಐದುಊರ್ಗೆ ಸರ್ ನಮ್ಮ ಅಕ್ಕಪಕ್ಕ ಒಂದ್ ಐದ್ ಹಳ್ಳಿಗೆ ಹಬ್ಬ ಇದೆ ಸರ್ ಇದು.
ಐದಳ್ಳಿಗೆ ಸರ್ ಯಾವ್ದ ಯಾವ್ದು ಸರ್ ಹಳ್ಳಿ.
ಸುಮಾರು ಒಂದ್ ಐದು ಹಳ್ಳಿಇದೆ ಸರ್ ಅಕ್ಕಪಕ್ಕ.
ಹಾ, ಸರ್,,,
ಐದ್ ಹಳ್ಳಿಗ್ ಹಬ್ಬ ಇದೆ ಸ್ ಇದ್ದೆ ಸಮಲಿಂಗೇಶ್ವರಂ ಮತ್ತೆ ಅಲ್ಲು ಹಬ್ಬ ಮಾಡ್ತಾರೆ ಸರ್ ಆದ್ರೆ ಅಲ್ಲೂ ಮಾಡ್ ತ್ತರೆ ಸರ್ ಅರೆ ಉತ್ಸವ ಮೂರ್ತಿ ನಮ್ಮ ಊರಲ್ಲೇ ಇರೋದು ಸರ್ ಅವರು ನಮ್ಮೂರನ್ ಅಲ್ಲಿಂದ ಬಂದು ನಮ್ಮೂರಲ್ಲಿ ನಮ್ಮ ಕುಲಸ್ಥತ್ರಗಳ್ನ್ನ ಕೇಳ್ಕೊಂಡು ಮೆರವಣಿಗೆಗ ದೇವ್ರ ತಗೊಂಡ್ ಹೋಗ್ತೀವಿ ಅಂತ ತಗೊಂಡೋಗಿ ಮೆರವಣಿಗೆ ಮಾಡ್ತಾರೆ ಸರ್ ಸರ್ ಈಗ ಮೊದ್ಲಿಗೆ ನೇ ಇಪ್ಪತ್ ದಿಸ ಅಂತ ಎಲ್ಲಾ ಕುಲಸ್ತೃ ಒಂದ್ ಕಡೆ ಸೇರಿ
ಹಾ ಸರ್ ಹಲೋ ಹಲೋ ಹಲೋ ಹತರಿ ಕೇಳಿಸರಿ ಕೇಳಿಸರಿ ಹಾ ಸರ್ ಹ ಎಲ್ಲಾ ಕುಲಸ್ಥರು ಒಂದ್ ಕಡೆ ಸೇರಿ ಸರ್
ಒಂದ್ ಕಡೆ ಸೇರಿ ಚರ್ಚೆ ಮಾಡ್ತಾರೆ ಸಾರ್
ಹಾ ಸರ್
ಮನೆ ಮನೆಗೂ ಇಷ್ಟುಷ್ಟು ತೆರಿಗೆ ಅಂತ ಇ್ತಾರೆ ಅದೇನಕ್ಕೆಂದ್ರೆ ಹಬ್ಬದಲ್ಲಿ ಏನ ಚಿರೆ ಉುತ್ಸವ ಮಾಡೋಕೆ ಹೂ ಆಗಿರ್ಬೋದು ಮತ್ತೆ ಉತ್ಸವ ನೋಡೋ ಟೈಮಲ್ಲಿ ಪೊಲೀಸ್ ಅವರೆಲ್ಲ ಬರ್ತಾರೆ ಸರ್ ಅವ್ರ ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋ ಓಹ್ ಮತ್ತೆ ದೇವಸ್ಥಾನ ದೇವಸ್ಥಾನಗಳಿಗೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಸ್ತಾರೆ ಸರ್ ಅದ್ರ್ ಖರ್ಚಗೆ ಅಮೌಂಟ್ ಅಂತ ತೆರಿಗೆ ಅಂತ ಫಿಕ್ಸ್ ಮಾಡ್ತಾರೆ ಅಷ್ಟಷ್ ಷ್ಟ ತೆರಗೇನ ನಾವು ಎಲ್ಲಾರೂ ಕೊಡ್ಬೇಕು ಸರ್ ಮನೆ ಮನೆಗ್ ಇಷ್ಟು
ಮನ್ ಮನೆಗ್ ಇಷ್ಟು ಅಂತ ಕೊಡ್ಬೇಕು ಸರ್
ಹ್ಮ ಅದಾಗ್ ಒಂದ್ ವಾರಕ್ಕೆ ಅದೇ ಉತ್ಸವ ಮೂರ್ತಿನೆ ಪೂಜೆ ಸವ ಉತ್ಸವ ಮಾಡಕೆ ಇದ್ ಬರುತ್ತಲ್ಲ ಸರ್ ಕುರ್ಜು ಅಂತ ಮಾಡ್ತಾರೆ ಅದು ಕಂಪ್ಲೀಟ್ ಬಿದ್ರಂದ ಮಾಡದ ಸರ್ ಬಿದರು ಮತ್ತೆ ಮ ಉರಿ ಎಂತ ಬರುತ್ತೆ
ಹ ಸರ್ ಹ ಸರ್ ಸರ್ ್ರರಿ ಅದ್ರಿಂದ ಮಾಮೂಲಿ ಯಾವ್ದ ಯಾವ್ದ್ ಕಟ್ತಾರೆ ಸರ್ ಅದನ್ನ
ಸರ ಸರಾಗ ಅದೇ ಬಿದರು ಚ್ಚೆಗಳು ಮತ್ತೆ ಬೊಂಬು ಬ್ ತ್ತಲ ಸರ್ ಅದನ್ನಾ ತಗಬಂದುು ಸ್ಟಾರ್ಟ್ ಮಾಡ್ತಾರೆ ಸರ್ ಹದ್ನೈದು ದಿವ್ಸ ಬೇಕ ಅದನ್ನ ಕಟ್ಟಕ್ಕೆೆ ಒಂದು್ ಹೆಚ್ಚು ಕಮ್ಮಿ ಇಪ್ಪತ್ತಡಿ ಮೇಲೆ ಎ ಹತ್ರ ಇರುತ್ತೆ ಮತ್ತೆ ಈತ್ರರ ಆಗ್ಲ ಬಂದಂದ ಅದು ಅದು ಅಗ್ಲನುನೆ ಒಂದು ಹದನೈದಡಿ ಎಷ್ಟ್ ಅಗ್ಲ ಇರುತ್ತೆ ಸರ್
ಹಾ ಸರ್
ಅದ್ ಮೂವತ್ತ ಅಡಿನ ಇರುತ್ತೆ ಸರ್ ಅಗ್ಲ ಒಂದ್ ಹದ್ಿನೈದು ಅಡಿ ಇರುತ್ತೆ ಸರ್
ಹಾ ಸರ್
ಅದನ್ನ ಕಟ್ಬೇಕಾದ್ರೆ ಒಂದು್ ಹದ್ನೈದ ದಿವ್ಸ ಬೇಕು ಹದ್ಿನೈದ ದಿವ್ ಬರೀ ಮರದಲ್ಲಿ ಕಟ್ತಾರೆ ಅದಾದ್ಮೇಲೆ
ಸರ್
ಅದ್ರ ಮೇಲೆ ಬಟ್ಟೆ ಕಲರ್ ಕಲರ್ ಮಿಂಚುದು ಬಟ್ಟೆ ಬರ್ತದೆ ಸರ್
ಹಾ ಸರ್
ಅದನ್ನೆಲ್ಲ ಹಾಕಕ್ ಎರಡ್ ದಿವಸ ಬೇಕು
ಹಾ ಸರ್
ಅದ ಹಾಕಿ ನಂತರ ರೆಡಿ ಆದ್ಮೇಲೆ ಅದಕ್ಕೆ ಲೈಟಿಂಗ್ಬಡ್ತಾರೆ ಸರ್ ಹಬ್ಬದ ದಿವಿಸ ಸವ ಬೆಳಗ್ಗೆ
ಹ ಹ ಸರ್ ಊರ ಹ ಸರ್
ಊರ ಅಲ್ಲಿ ಲೈಟಿಂಗ್ಸ್ ಬಿಡ್ತಾರೆ ಬಿಡ್ತಾರೆ ಸರ್ ಅದಕ್ಕೆ ಅದಲ್ಲದೆೇ ನಮ್ಮ ಊರಲ್ಲಿ ಯ ಮನ್ ಮನೆಗೂ ಅವ್ರವರು ಗ ಗ ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಲೈಟಿಂಗ್ ಅರಂಜೆಂಟ್ ಮತ್ತ್ ಮತ್ತೆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ತರ್ತಾರೆ
ಹಾ ಸರ್
ಮಾಡ್ತಾರೆ ಸೋಮವಾರ ಬೆಳಗ್ಗೆ ಬೆಳಿಗ್ಗೆಯಿಂದ ಹಬ್ಬ ಸ್ಟಾರ್ಟ್ ಸರ್
ಬ ಸೋಮವಾರ ಬೆಳಿಗ್ಗೆಯಿಂದ ಸರ್ ಆಮೇಲೆ
ಅದೇ ಸೋಮವಾರ ಬೆಳಿಗ್ಗೆಯಿಂದ ಹಬ್ಬ ಸ್ಟಾರ್ಟು ಸೋಮವಾರ ಬೆಳಿಗ್ಗೆ ನಮ್ಮ ಅಕ್ಕಪಕ್ಕದ ಊರ ಊರ್ನ ಜನ ಬಂದು ನಮ್ಮ ಕುಲಸ್ತಾರನಾ ಸಭೆ ಸೇರಿಸಿ ಅವ್ರ ್ರಗ್ಗೆ ಉತ್ಸವ ಮೂರ್ತಿ ನಮ್ಮೂಊರಿಂದನೇ ತಗೊಂಡ ಹೋಗ್ಬೇಕು ಅದ್ರಂದ ಸೇರಿ ನಮ್ಮೂಊರ ಗೌಡ ಗೌಡಡಿ ಉತ್ಸವ ಮೂಿನ ಇಸ್ಕೊತಾರೆ ಅದ್ನ ಉಸವ ಉತ್ಸವ ಮೂರ್ತಿನ ನಾವು ನಮ್ಮ ಊರ್ನ ಬಸವ ಬಸವನಗುಡಿ ಅಂತಿದ್ದ ದೇವಸ್ಥಾನ ಅಲ್ಲಿ ಇಟ್ಟಿರ್ತೀವಿ ಅಲ್ಲಿ ಇಟ್ಟಿರ್ತ ಅಲ್ಲಿ ಇನ್ನ ಪೂಜೆ ಮಾಡಿ ಅಲಂಕಾರ ಮಾಡಿ ನಮ್ಮ ಊರು ಉಳುವಕರು ತಕೊಂಡ ಹೋಗಿ ಚಮ್ಲಿಿಂಗೇಶ್ವ ರ ಬೆಟ್ಟ ಇದೆೆಯಲ್ಲ ಸರ್ ಅಲ್ಲಿ ಇಡ್ತಾರೆ ಅಲ್ಲಿಟ್ಟು ಅದನ್ನ ಮತ್ತೆ ಅವರು ಬೇರೆ ಪಾಕ್ ಪಕ್ಕದೂರವರು ಅಲ್ಲಿಗ್ ಬಂದು ಅವರು ತಂದಿರ ವ ಮತ್ತೆ ಹ ಅಣ್ಣು ಕಾಯ ಐ ಅವ್ರವ ಚೆ್ ಹೋಗ್ತಾರೆ
ಹಾ ಸರ್
ಇದು ಟೈಮು ಸುಮಾರು ಒಂದ ಹನ್ನೆರಡು ಒಂದ್ ಗಂಟೆ ಆಗಿರುತ್ತೆ ಸರ್ ಮಧ್ಯಾಹ್ನ
ಹ ಸ ಸ ಮಧ್ಯಾಹ್ನ ಸರ್ ಹಾ ಬೆಳಿಗ್ಗೆ ಸೋಮವಾರ ಬೆಳಗ್ಗೆ ಅಲ್ವಾ
ಹ ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಆಗಿರುತ್ತೆ ತಗೊಂಡ ಹೋಗಿ ಹರರು ಬೀದಿ ಬೀದಿಗಳು ೆಲ್ಲಾ ಮೆರವಣಿಗೆ ಮಾಡ್ಕೊಂಡು ಮತ್ತೆ ತರದವರು ಸಾಯಂಕಾಲ ಐದ್ ಗಂಟೆ ಆಗತ್ತೆ ಸರ್
ಹ ಅವರು ಅಲ್ಲಿಗೆ ಸರಿ ಊರ ಒಳಗಡೆ ಆ ತರ ಇಲ್ಲಾಂದ್ರ ದೇವಸ್ಥಾನ ಹದರನ್ನೇ ಮಾಡತಾರ ಸರ್
ಸರ್ ಅಲ್ಲೇ ತಂದು ಇ ಇದು ಸಮಲಿಂಗೇಶ್ವರ ಬೆಟ್ಟ ಇಲ್ಲ ಸರ್ ಅಲ್ಲೇ ಮಗಿರ್ತಾರೆ ತಗ ಒಂದು
ಹಾ ಸರ್
ಹ ಅದಾದ್ಮೇಲೆ ನಾವು ನಮ್ಮ ಮನೆ ಮನೆ ಮನೆಗಳಲ್ಲೂ ಸೋಮಾರ ಹಸಿ ಊಟ ಮಾಡ್ತಾರೆ ಸರ್ ಎಲ್ಲಾರೂ
ಹಾ ಸರ್
ಎಲ್ಲಾ ನೆಂಟರು ಎಲ್ಲ ಬರ್ತಾರಲ್ಲ ಅವ್ರಗ ಹಸಿ ಊಟ ಮಾಡಿ ಹಾಕ್ತಾರೆ ಮತ್ತೆ ಸೋಮವಾರ ನೈಟು ಇಲ್ಲಿ ಏನು ನಮ್ಮ ಊರು ಒಳಗಡೆ ನಿರ್ಮಾಣ ಮಾಡಿರ್ತವಲ್ಲಸರ್ ಕುರ್ಚು ಅಂತ
ಹಾ ಸರ್
ಹ ನಾ್ ನೈಟ್ ಒಂದು್ ಹನ್ನೆರಡು ಗಂಟೆ ಹಂಗೆ ಇಲ್ಲಿ ಹೂವು ಅಲಂಕಾರ ಮಾಡ್ಕೊಂಡು
ಹಾ ಸ
ಎತ್ತುೀವಿ ಸರ್ ಒಂದು ಹೆಚ್ಚು ಕಮ್ಮಿ ತುಂಬಾ ಬಾರ ಇರುತ್ತೆ ಸರ್ ಒಂದ ಮೂವತ್ ನಲ್ವತ್ತು ಸೀಟು ಎತ್ಬೇಕು ಸರ್ ಒಂದ್ಸರಿಗೆ ಮತ್ತೆ ಮತ್ತೆ ಹಾ ಸ್ವಲ್ಪ ಸ್ವಲ್ಪ ದೂರ ಬದಲಾಯಿಸ್ಬೇಕು ಸರ್ ಜನಗಳನ್ನ ಯಾರು ಸುಸ್ತಾ ಇದತಾರೆ ಅವ್ರಿಗೆ ಬೇರೆಯವರು ಬಂದು ಹೆಲ್ಪ್ ಮಾಡೋದು
ಹಾ ಸರಿ ಸರ್
ಹಂಗೆ ಹೊತ್ಕೊಂಡ್ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರೋ ಶಂಬುಲಿಂಗೇಶ್ವರ ಬೆಟ್ಟಕ್ ತಗೊಂಡ್ ಹೋಗ್ತತಿವಿ ಸರ್ ಅವತ್ತು ಅಲ್ಲಿ ಬೆಟ್ಟದಲ್ಲಿ ಶಂಭುಲಿಂಗೇಶ್ವರ ಬೆಟ್ಟದಲ್ಲಿ ಜಾತ್ರೆ ಕಟ್ಟಿರುತ್ತೆ ಜನ ಅಕ್ಕಪಕ್ಕದೂರರೆಲ್ಲ ಬಂದು ಪೂಜೆ ಮಾಡ್ಸ್ಕೊಂಡ ಹೋಗ್ತಾರೆ ನೋಡ್ಕೊಂಡು ಕೆಲವರು ಅಲ್ಲೇ ಈ ಕುರ್ಜು ಉತ್ಸವ ನೋಡಕ ಅಲ್ಲೇ ಇರ್ತಾರೆ ಅಲ್ಲ ಮಡ್ಬಂದ್ಮೇಲೆ ಮತ್ತೆ ಒಳಗಡೆ ಬೇರೆ ಪಕ್ಕದೂರವ್ರು ತಗೋಗಿದ್ದಂತ ಉತ್ಸವ ಮೂರ್ತಿ ಇದೆಲ್ಲ ಸರ್ ಅದನ್ನ ತಗೊ ಬಂದು ಈ ಕುರ್ಜೊಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಹಾ ಪ್ರತಿಷ್ಠಾಪನೆ ಮಾಡಿ ಆ ಅಲ್ಲಿಂದ ಸರ್ ಒಂದು ಐವತ್ತು ಅರವತ್ತು ಮೀಟರ್ ದೂರದದಲ್ಲಿ ಬನ್ನಿ ಮರ ಅಂತಿದೆ ಸರ್ ಬನ್ನಿ ಮರಕ್ಕೆ ಇದನ್ನ ಕುರ್ಜನಾ ತಗೊಂಡು ಹೋಗ್ತೀವಿ
ಅಲ್ಲೇ ತಗೊಂಡ್ ಹೋಗ್ತೀರ
ಹತ್ರ ಅದರ ಹುಲ್ಲು ಹತ್ರ ಹೋಗುತ್ತೆ ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ದೇವ್ರನ್ನ ತಗೊಂಡು ದೇವನ್ನ ತಗೊಂಡು ಅಲರ್ಬಿ ತರದ ಅಂತ ಮಾಡ್ತಾರೆ ಸರ್ ಚಿಕ್ಕ ಹುಡುಗುರು ಇರ್ತಾರಲ್ಲ ಹೆಣ ಮಕ್ಳು ಒಂದ್ ಐದ್ ಜನದ ಕೈಲಿ ಹಾಲರ್ಬಿ ತರಿಸ್ತಾರೆ ಹಲರ್ಬಿ ಬರಾಗ ವೀರ ವೀರಾಗಾಸೆ ಕುಣಿತಾ
ಹಾ ಸರ್
ಮತ್ತೆ ಡೊಳ್ಳು ವಾದ್ಯದ ಮುಖಾಂತರ ಹಾಲರ್ಬಿ ತಂದು ದೇವ್ರಿಗೆ ಪೂಜೆ ಮಾಡ್ತಾರೆ ಮತ್ತೆ ಮತ್ತೆ ಅಲ್ಲಿಂದ ದೇವ್ರನ ಆ ಕುರ್ಜಿನ ಮೇಲೆ ಮಡಿ ಇರ್ಸ್ಬಿಟ್ಟು ಅಲ್ಲಿಂದ ಅಲ್ಲಿ ನಿಜಗು ಮಾಡ್ ಬಂತಿದೆ
ಹಾ ಸರ್
ನಿಜಗಂಡ್ ಮಂಟಪಕ್ಕೆ ಬಂದು ಅಲ್ಲಿ ಇಡಗಾಯಿ ಹೊಡಿತಾರೆ ಸರ್ ಹ ದೇವ್ರಿಗೆ ನಿಜಗುಂಡಿರ್ಗೆ ಹಾ ನಿರ್ಜ ಗುಂಡ್ರಿಗೆ ದರ್ಶನ ಮಾಡಿಸತಾರೆ ದೇವ್ರನ್ನ ಕೂಡ್ತಿನ ಸರ ಅವಧಿ ಮೀರಿದೆ ಕಟ್ ಮಾಡಿ ನೆಕ್ಸ್ಟ್
ಹಾಂ ಸರ್ ಇವಾಗ್ ಇವಾಗ ಮಾಡ್ತೀವಿ ಸರ್ ಇವಾಗ ನೀವ್ ಮಾಡ್ಬೇಡಿ ಸರ್ ಕಟ್ ಮಾಡ್ಬೇಡಿ. ಹಾಂ ಸರ್ ಹಾ ಫಿಫ್ಟಿ ಸಿಕ್ಸ್